ಹಲೋ.
ಹ್ಮ್.
ಕೇಳಸಿದಾ.
ಹ್ಮ್ ಕೇಳಸ್ತದ. ಹೌಳು.
ಏನ್ ಮಾಡ್ತಿದೆ.
ಕುಂತೀನಿ.
ಅಲ್ಲೇನ್ ಮಾಡ್ತಿ ಕಾಲಲ್ಲಿ
ಹಾವಲ್ರಿ ಓನಿಲ್ಲ.
ಮತೆ
ವಾಪಸ್ ಬಂದ್ರಿ ನಿಂಗ.
ಮನೆಯಲ್ಲಿದ್ದೀನಿ ಈಗ
ಹ್ಮ್.
ಹ್ಮ್
ನೀನ
ನಾಯನುೋ ನೀ ಮನಲ
ಕಾವಳಿಯರಿಗೆ ಹೋದಯ
ಆ
ಬಂದಿಲ್ವಾಮ
ಯಾರ
ಇರಾ ಗದ್ದು ಹೋಗಿರ ಮ
ಆ ಬಂದಿಲ್ಲ ಬಂದ
ಹ್ಮ ಇನ್ನಪ್ಪಸಚರ
ಹ್ಮ್
ನೇನ ಅಪ್ಪಿ
ಹಏಳ್ಬೇಕು
ನ ಒಳ್ಳಿ
ಹಾ
ಈ ಏನ್ ಒಳ್ಳಿ ಎಂತ ಯವಥ ಮಾಡ್ತವ್ರಿ ಹ್ಮ್ ನಾಳೆ ಬಾ ಬಡ ಯಾಕೆ
ಎಲ್ಲೇ
ನಾಳೆ ಬರ್ತೀನಿ ಅಂತ ಅಂದಿ
ಇಲ್ಲಿಗೆ
ನೆಲಗೆ ದೇವಸ್ಥಾನಕ
ಹೋಗಿದ್ ಬ್ರಿ
ಹಬ್ಬ ಕೂತಿದಿ ಏನ್ ಮಾಡ್ತಿದೆ ಇಲ್ಲಿ ನೀನು ಕೂತಿದ್ದ ಏನ್ ಮಾಡ್ಸಿದಾರ ಬಡ
ಎಲ್ಲಿಗೆ
ದೇವಸ್ಥಾನಗೆಕಣ
ಯಾವ ದೇವಸ್ಥಾನಕ್ಕೆ
ಆ ಮಂತ್ರಾಲಯ ಕೆಕಡ
ಮಂತ್ರಾಲಯಕ್ಕ
ಹ್ಮ
ಹೋಗಿ ಬರ ಈ ಸಿವನ್ಕ
ಶಿವನ್ ಕಂದ್ರೆ ನಿನ್ ಬಾತಾ ಇರತ್ತ ಹ್ಮ್
ಹ
ಶಿವಾನ್ ಕಂದೆ ನಿನ್ನೊಬ್ಬ ಬ ಅಂತ ಇರೋದು
ಹಗ
ಲಕ್ಕ ಲೈ ಜ್ಲ ವಯತ ಮನಿ ನಬಂದ ಗಂಟಾರ
ಎಲ್ಲೇ ಎಲ್ಲ ಇದತ ರೀ ಹೂೋಗಿದ್ದು ಬನ್ನಿ
ನೀನ ಅವನು ಬರ್ತನಿ ಎಂದ ಎಲ್ಲ ಹೋಗತ್ತೆ ನೀನೊಬ್ಬ ತರ ಕಡೆ ನೀನ್ಂತರ ಈ ಎಲ್ಲಾ ಸೆಟ್ ಆಗಿದಪ್ಪ ಇನ್ನೇನ್ ಒಂದು ಟ್ರೈನ್ ಹತ್ತ ಹೋಗ್ಬಿಟ್ಟು ಹ್ಮ
ಹ್ಮ್
ಬಂದು ಟ್ರೈನ್ ತಂದಬಿಟ್ಟು ಹಲೋ
ಹ್ಮ
ಎಲ್ಲೋ ಇದೆ ಸರಿ ಅಷ್ಟೊತ್ತಿಂದ
ಎಲ್ಲಿ ಇಲ್ಲ
ಹ್ಮ್ ಆಗ್ಲೆೇ ಫೋನ್ ಮಾಡಿದಾನ ಎಲ್ಲಿದ್ದೇವಾಗ್ಲೇ
ಹಾಂ
ಆಗ್ಲೇ ಫೋನ್ ಮಾಡಿದೆಲ್ಲ ಎಲ್ಲಿದ್ದ್ಯಪ್ಪಾ ಅಂದ.
ಗದ್ದು ಕರ್ಗ ಹೋಗಿದ್ದಿ.
ಯಾರನ್ನ
ಹನ್ನು. ಹೋಗಿದ್ವಲ್ಲ ಬಾ ಅಂದೇ
ಯಾರನ.
ಮೈಸಾಮಿನ.
ಈ ಆರ್ನ ಕೊಳುನ.
ಹ್ಮ.
ಹ್ಮ್.
ಅಷ್ಟೇ.
ಫೋನ್ ಇತ್ತಲಿಲ್ಲ ಫೋನ್ ಮಾಡಿದ್ರೆ.
ಯಾರು.
ಕುರುಡ
ಗೊತ್ರ ಗಾಡಿ ಬರ್ತಿದ್ದವ ನಾವು.
ಈ ಎಲ್ಗೋ ಇದ್ದಾನ ಮನೇಲ್ಲ ಇದ್ದನಮ್ಮ.
ಈಜಷ್ಟು ಬಂದಿದ್ದು.
ಹ್ಮ್ ಹ್ಮ್. ಹ.
ಹಾ
ಫೋನ್ ಮಾಡಿದ್ವಿ ಫೋನ್ ಇತ್ತತಿಲ್ಲ
ಹ್ಮ್
ಹ್ಮ್
ಹ್ಮ್ ಏನಪ್ಪ ಮಾಡದು?
ಹ್ಮ್.
ಏನಂಗ್ ಮಾಡು.
ಸೋಮವಾರದಿಂದ ಫಿಕ್ಸಾ?
ಓ.
ಹಓ. ಅಪ್ ಅಂಡ್ ಡೌನು ಡೈಲಿ.
ಏನ್ ಮಾಡಮು ಮುವತ್ತದ ಸಿಗ ಅನಸ್ತದ ಬಟ್.
ಹೂ.
ಅದ ಏನ್ ಮಾಡ್ದನೋ ಅದೇನಾತೋ. ಹೋದನೋ ಹೋಗಲ್ವೋ ಗ್ಯಾರಂಟಿನೇ ಇಲ್ಲ.
ಯಾಕ್ಕಪ್ಪ?
ಇಲ್ಲೂ ಹಂಗೆ ಮಾಡ್ಬಿಟ್ಟೆಕಪ್ಪಾ ನಾ ಸೇರಿಸ್ಬಿಟ್ಟು.
ಆ
ಹ್ಮ್
ಹ್ಮ್
ಇಲ್ಲೂ ಹಂಗೆ ಮಾಡ್ಬಿಟ್ಟೆ ಅಂತಿನಿ. ಹ್ಮ ಹಲೋ
ಹ್ಮ್
ಹಲ್ಡ
ಏನ್ ಮಾಡದಲ್ಲಿಗ
ಏನ್ ಮಾಡದ ಈಗ್ ನೋಡು.
ಏನು ಮಾಡಕ್ಕಾಗಲ್ಲ.
ಯಾಕ?
ಹ್ಮ ಹಂಗಾಗ್ಬಿಟ್ಟದೆ ಪರಿಸ್ಥಿತಿ.
ಹ ಒಳ್ಳೆ ಪರಿಸ್ಥಿತಿ ಪರಿಸ್ಥಿತಿ ಮನೆ ಸ್ಥಿತಿ ಮನಸ್ಥಿತಿ. ತರ ಕೆಟ್ಟೋಗ್ಬಡದ. ಕೆಲ್ಸ ಮಾಡ್ಬಿಡದ ಇನ್ನೊಂದ ಎಂಟು ಇನ್ನೇಳ್ ದಿನ ಅದ. ಡ್ರೈವಿಂಗು ಆಚ್ಕೊಂಡ ಮೂರ್ ನಾಕ್ ದಿನ. ಮೂಗಿಸ್ಬಿಟ್ಟಮ ಆ ಆರ್ ಟಿ ಐಗೋಗಿದ್ ಬಂದ ಬೆಂಗಳೂರ್ಹೋಗ ತಯಾರಿ ಮಾಡ್ಕೊಬೇಕು.
ಹ್ಮ್
ಆರ್ ಟಿ ಐ ಹೋಗಿದ್ಬಂದ್ಮೇಲೆ ಬೆಂಗ್ಳೂರ್ ಹೋಗ ತಯಾರಿ ಮಾಡ್ಕಬೇಕು.
ಹ್ಮ್
ಹ್ಮ್ ಯಾವ
ಇಲ್ಲ ನಾನ
ಇಲ್ಲೇನು ಮಾಡಕಾಲ ಇಲ್ಲಿ. ಬೆಂಗ್ಳೂರು ಹೋಗಿ ಒಂದ್ವಾರ ಕೆಲ್ಸ ಹುಡಿಕಬೇಕು.
ಹ
ಅವನ್ನೇ ಕೇಳ್ತೀನ್ ತಡಿ. ಹ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ ಏ ಬೆಂಗ್ಳೂರಿಗೆ ಹೋಗಿದಿ ಅಂತಂದ್ರ. ಇರೋಳಿ.
ಹ್ಮ್.
ಹ್ಮ್.
ಇವ ನೆಲ್ಲ ಗದ್ದಗೋಗಿರೋನಲ್ಲ ಗಾಡಿ ತಕದಿರೋನು.
ಹ್ಮ್.
ಬೆಂಗ್ಗಳೂರ್ಲ್ಲಿ ಅದ ಅಂತ ಹೇಳಿ ಏನೋ ಒಂದ ಸರ್ ಅಂದಿದ. ನಾವ ಹೋಗರಂತ ಹ ಫ್ಲಿಪ್ಕಾರ್ಟ್ದ ಯಾವ್ಯಾವ ಒಂದು ಪ್ಯಾಕಿಂಗ ಅಥವಾ ಏನು ನೋಡ್ಕಳುದ ಏನೋ ಅಂದಿದ್ದ. ಇಪ್ಪತ್ ಇಪ್ಪತ್ ಸಾವಿರ ಇಪ್ಪತ್ತೆರಡು ಸಾವಿರನ ಕೊಡ್ತಾರೆ ಅಂತ ಏನೋ ಅಂದಿದ ಕೇಳ್ತೀನಿ ಅವನಿ ಬತ್ತನಾಡ ನಾಳಕ್ಕ ಅದ ಕೇಳ್ತೀನಿ ನಾಳಕ್ಕ
ಹ್ಮ್.
ಏ ಅಂಗಡಿ ಇದ್ದ ಕೆಲ್ಸ ಏನಾರ ಅಲ್ಲ ಇದ್ದ ಅಂತ
ಹ್ಮ್.
ಮಾಡುನು. ಹ್ಮ ಶೇಕ ಮಾಡದ ಇನ್ನೇನ್ ಮಾಡವ ಹ ಮಾಡ್ಲೇಬೇಕಲ್ಲಾ ಏನಾರ ಒಂದು
ಹ್ಮ್.
ಸ್ವಿಫ್ಟ್ ವೈಸ್ ಏನಾರ ಬಿದ್ದ ಏನ ಎತ್ಲ ನೋಡ್ಕೊಂಡು. ಮಾಡ್ಕಬೇಕು ಇರ್ಲಿ ಈ ಪಾ ಹಟ್ಟಿಗಳು ನಿನ್ ಯಾವಾಗ ಬಂದಾರಪ್ಪ ಅಂತ ಇವರ ಕಳ್ಕೊಂಡು. ಏನ ನೋಡ್ಕೊಂಡೂ
ಒಬ್ನೇ ಹೋಗ್ಬಿಡನೆ
ಹ್ಮ್.
ಒಬ್ಬನೇ ಕೆಲ್ಸಕ್ ಹೋಗಿ ಗೊತ್ತಾಯ್ತ ಅವ್ರೆ ಹೇಳ್ತಾರ.
ಹ ಹಂಗಲ್ಲ ಅಕಡ ನಾ ಹೋಗದೋಯ್ತೀನಿ. ಬಿಡು ನಂಗ ಹೋಗ್ಲೇಬೇಕು ಪರಿಸ್ಥಿತಿ ಹೆಂಗ ಆಗಿಬಿಟ್ರ ಬೇರೆ
ಹ್ಮ್.
ಹ ನಾವು ಹೋಗ್ಲೇಬೇಕು. ಸರಿ ಆದ್ರೆ ನಾಯಿಂಗಂತ ಮಾಡತ ಅಂದ್ರೆ ಇವ್ರು ಬತೀನಿ ಅಂದ್ರಲ್ಲ ಅನ್ನೋದ ನನ್ನ ನಯಕ್ತ್ ಮಾಡ್ತೇನೆ.
ಹತ್ತು
ಹ್ಮ್.
ಇವ್ರು ಬತಿನಿ ಅಂತಂದ್ರಲ್ಲ.
ಹ್ಮ್.
ಅದ್ನ ಹೊತ್ತ ಮಾಡ್ತಾವನಿ ಬರ್ತೀನಿ ಅಂತ ಅಂದಾನ. ನಿಂದೆ ಎತ್ಕೂತಾನ ನಮ್ಮಳು ನಿಂದ್ ಯಾವತ್ ಮುಗುದ್ದು ಹೇಳಪ್ಪ ಅಂತ ನನ್ ಮೇಲೆ ಎತ್ತಾಕ್ತಾನ.
ನಮ್ಮ ಬಂದಾನು.
ನಮ್ಮ ಆಲ್ ಅಲ್ಲ ನಿಮ್ ಆಲ್ ಆಕಡೆಲ್ಲ ನಮ್ಮಾಳ ಅಂದಿದ್ ನಾನು
ಹ್ಮ್
ಹ್ಮ್ ನಂದೇನಿಲ್ಲಪ್ ಬಾಣಾ ಬತ್ತನಿ ಅಂದಕೋತೇನಪ್ಪಾ ಆಲ್ಟಿ. ಹ್ಮ ನಮ್ದೇನಲ್ಲ ನಿಮ್ದೆ.
ಹಾ
ಗಟ್ಟಿಗಳದು ಅಂತಲಕಡ.
ಬತ್ತರ ಅವರೇ ನೀನು ಒಬ್ನೆ ಫಟ್ಟು. ಅಣ್ಣ ಹೋಗು ಒಂದ್ ತಿಂಗಳು ಕೆಲ್ಸ ಮಾಡು.
ಒಂದ್ ತಿಂಗಲ್ಲ ನಾನು ಅಲ್ಲೇ ಮಾಡ್ತನ್ ಕೆಲ್ಸನ. ಸರಿಯಾ.
ಹ್ಮ್
ಒಟ್ ಓದ್ ಓದ್ಮೇಲೆ ಕೆಲ್ಸ ಯಾವ್ದಾದ್ರು ಒಂದ್ ಸಿಕ್ಕ ಮಾಡ್ಕೋಬೇಕು ಅದ್ ಬೇರೆ ಪ್ರಶ್ನೆ. ಯಾರು ಎತ್ ಮಾತಾಡ್ಡ ಹಂಗೆ.
ನಮ್ ಅತ್ತೆ ಮಾತಾಡ ಟೈಮ್ ಆಯ್ತ.
ಹ್ಮ್ ಬುಡ್ ಸರಿ.
ಅದಿಕ್ಕೆ ಸುಮ್ನವ್ನೇ.
ಹಂಗ ಅಂದ್ರ ಬ ಅಲ್ಲಿಗ್ ಹೋದ್ ಹೋಧ್ಮೆಲೆ ಮಾಡ್ಲೇ ಬಬೇಕು ಮಾಡ್ಲ ಮಾಡೇಬೇಕು. ಮಾಡ್ಲೇಬೇಕು ಅದ್ಬೆರೆ.
ಮತ್ತೆ ಹೋಗು ಇನ್ನೇನ ಹೋಗ್ ಮಾಡೋ ನೆಮ್ದಿ ಇಂದ ಅದ ಯಾರದಕ್ಸ ಇಲ್ಲಿ.
ರಿಸಲ್ಟು ನೆಕ್ಸ್ಟ್ ತಿಂಗಳು. ಹ್ಮ್ಮ
ನೆಷ್ಟ್ ತಿಂಗಳು.
ನೆಕ್ಸ್ ತಿಂಗಳು ಕೊಡ್ತಿನಿ ಅಂತ ಅಂದನಾ ರಿಸಲ್ಟ್ ರಿ ತಿಂಗಳು ಆಲ್ಮೋಸ್ಟ್ ನೆಕ್ಸ್ಟ್ ತಿಂಗಳುಫಸ್ಟ್. ಮೊದಲನ ವಾರ ಇಲ್ಲ ಎರಡನೇ ವಾರ ಬತ್ತ.
ಹ್ಮ್
ಹ್ಮ್ ಶಿವ ಶಿವಂತ ಪಾಸ್ ಆಗ್ಬಿಟ್ರೆ. ಬಿಡೆಲ್ಲ ಗುಡುಗೂಸ ಬಿಡದೆ.
ಈ ಸತಂತೆಯ.
ಹೆ ಗುಡುಗುಸ್ ಬಿಡ್ತೀವಿ ಇಸಲ ಪಾಸ್ ಆಗ್ಬಿಟ್ರೆ ಶಿವಸ್ವಾಮಿ ಅಂತ.
ಹ್ಮ್ ಪಾಸ್ ಕಣ ಬುಡ್ಡ.
ನೋಡಮು. ತಕ್ಲ ಏರ್ವ.
ಹ್ಮ್ ಪಾಸುಗನ ಇ